ಹಲೋ ಹಾ ಪಿಟಿ ಆಯ್ತಾ ಹಾ ಆಯ್ತ. ನಿ ಹಾ ಆಯ್ತ್ು ನೋಡು. ಏನ್ ಮಾಡ್ತಾ ಇತೆ.
ಏನಿಲ್ಲಕ್ಕ ಇವ ಹಂಗೆ ವಾಕ್ ಹೋಗಿ ಬಂದ್ವಿ.
ಹಾ- ಏನ್ ಸ್ಟಡಿ ಮಾಡ್ತತಿರಾದ್ ನೀನು ನಾನು ಸ್ವಲ್ಪ ಅಡ್ಗೆದ್ ಕುತ್ಕೊಂಡಿದೆ ನೋಡ್.
. ಬಿ ಎ ಮುಗಿತಕ್ಕ ಡಿಗ್ರಿ ಇವಾಗ ಮಾಸ್ಟರ್ ಡಿಗ್ರಿ ಮಾಡ್ತಿದ್ದೀನಿ ಸೊ ಇವಾಗ. ಸುಮ್ ಇಡಿಯಲ್ಲ ಸೊ ಮನೇಲೆ ಇದಿನಿ.
ಹಾ ಬೇದಿ ಕಾಲೇಜು ಹೋಗೋದು ಬರೋದು ಗೊತ್ತಗ್ತಿರ್ಲ್. ಮನೆಲ್ ಟೈಂಪಾಸ್ ಮಾಡದ್.
ಹಾ ಈಗ್ ಮನೆಲ್ಲೆ ಇದ್ದೀವಲ್ಲಾ ಟೈಮ್. ಪಾಸ್ ಹೋಗ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆದ್ರೂ. ಕಾಲೇಜ್ ಹೋಗಾಲ್ಲಿ ಹಂಗ ಆಗಲ್ಲ ಮನೇಲಿ ಬಟ್ ಡೈಲಿ ಅದೇ ಕೆಲ್ಸ ಅಲ್ವಾ. ಅಂಗಾಗಿ ಟೈಮ್ ಹೋಗದ್ ಗೋತ್ತಾಗಲ್ಲ.
ದಿನ ಕಳೆಯೋದೇ ಗೊತ್ತ. ನಮ್ದ್ ಅಂಗೇ ಆಗದ್ ಬೆಳ್ಳಗೆ ಎದಾ ಎದ್ ತಕ್ಷಣ ಬಾಕ್ಸ್ ಕಟ್ಟು ಕೆಲಸ ಮಾಡು ಅದ ಮಾಡು.
ಹಾ- ಕೆಲಸದೊಳ್ ಟೈಮ್ ಹೋಗೋದೆ ಗೊತ್ತಾಗಲ್ಲ.
ಹಾ ಅದು ಕೆಲ್ಸ ಮಾಡು ಈ ಕೆಲ್ಸ ಮಾಡು. ಮಕ್ಳಗ್ ಬಾಕ್ಸ್ ಬೇರೆ ಕಟ್ಟದ ಇರುತ್ತಲ್ಲ . ತಕ್ಷಣ ಬ್ರಷು ಅದು ಇದು ಅನ್ಕೊಂಡ್ ಸ್ನಾನ ಗೀನ ಅನ್ಕೊಂಡ್ ಅಲ್ಲೇ ಟೈಮ್ ಹೋಗುತ್ತೆ. ಆಮೇಲೆ ತೀ .
ಹಾ ನಮ್ ಕಡೆನು ಹಂಗೆ ಹೊಲಕ್ಕೆ ನಿಮ್ ಕಡೆಲ್ಲಾ ಹಾ ಸ್ಕೂಲ್. ಹೋಗ್ತಾರೆ ನಮ್ಮ್ ಕಡೆ ಹೊಲಗಳಿಗೆ ಎಲ್ಲಾ. ಹೊಲ್ಗಳಿಗ್ಗೆ ಸ್ಕೂಲ್ಗಳಿಗೆ ಹೋಗ್ತಾರ ಅವ್ರು ಊಟಕ್ಕ ಹಾಕ್ಬೇಕು. ಅವ್ರು ಬೇಗಾನಾ ಹೋಗ್ತಾರ ಅದು ಅಲ್ಲದೆೇ ಬೆಳಗಿನ್ ಬೆಳ್ಳಗಿನ ಜಾವಾನ ಹೋಗ್ಬಿಡ್ತಾರ ಹೊಲಕ್ ಹೋಗೋರು. ಆಲ್ಮೋಸ್ಟ್ ಹಂಗಾಗಿ ನಮ್ಗೆ ಬೆಳಿಗ್ಗೆ ಬೇಗಾನೆ ಆಗ್ಬೇಕೆಲ್ಲಾದು. ಆರ್ ಗಂಟೆ ಆರ್ ಆರ್ಗಂಟೆ ಒಳಗೆ ಅವ್ರು ಹೋಗ್ಬಿಟ್ಟಿರ್ತಾರೆ ಹೊಲಗಳಿಗೆ.
ಹಾ ಅಂದ್ರೆ ಬೆಳಗ್ಗೆ ಬೇಗ ಎದಳ್ತಿರಲ್ಲ ಬೆಳಗ್ಗೆ ಬೇಗ ಇದ್ರೆ ಎಲ್ಲಾ ಕೆಲ್ಸ. ಆಕ್ತವೇ.
ಹೌದು.
ವಲೆ ಸ್ವಲ್ಪ ಲೇಟಗಿ. ಹಾ ಬೇಗೆದ್ರೆ ಎಲ್ಲ ಬೇಗ ಆಗ್ತಾವ ಅಂದ್ರೆ. ನಮಿಗೆ ಟೈಮ್ ಸ್ಪೆಂಡ್ ಮಾಡಕೆ ಟೈಮ್ ಸಿಗಲ್ಲ ಇಡೀ ದಿನ ಬರೀ ಕೆಲ್ಸನೇ ಆಗೋ. ಬುಡತೈತಿ ಓದ್ಸು ಬರ್ಸು ಅದ ಇದು ಅನ್ಕೊಳ್ತಾ ನಮಿಗ್ ನಾವ್ ಟೈಮೇ ಕೊಡ್. ಕೊಳಕ್ ಆಗೋದಿಲ್ಲ ಸರಿಯಾಗಿ.
ಹಂಗೆ ಆಗ್ಯಾವೆ ನಮಗ ಮನೆ ಬಿದ್ ಹಂಗೆ ಆಗ್ಬಿಟ್ಟಿದೆ ನಮಗೂ.
ಹಾ ಆ ಕೆಲ್ಸ ಮಾಡ ಒಂದ ಒಂದಗೆ ತನ್ನಷ್ಟ್ತತಿಗೆ ಇನ್ನೇನು. ಕೂತು ಅದು ನೋಡಿದ್ವಿ ಇದು ನೋಡಿದ್ವಿ ಅನ್ನೊಷ್ಟೊತ್ತಿಗೆನೆ ಟೈಮ್ ಹೋಗೇ ಬಿಟ್ಟಿರುತ್ತೆ.
ಟೈಮ್ ಹೋಗ ಬಿಟದ್ ನಾವ್ ಎಲ್ಲಾ ಕೆಲ್ಸ ಮೋಸ್. ಆರಾಮಾಗಿ ಕೂತ್ಕೋಬೇಕು ಅನ್ಸ್ ಟೈಮ್ ಒಂದ್ ಗಂಟ ಎರಡು ಗಂಟೆ ಆಗ್ಬಿಟರ್ತ.
ಹಾ ಆಗ್ಬಿಟ್ಟದ್.
ಹ ಡೈಲಿ ಮಧ್ಯಾಹ್ನ ಆದ್ ತಕ್ಷ್ಣ ಸ್ವಲ್ಪ್ ಹೊತ್ ಮಲ್ಕೊಮ್ಬಿಡದ ಅದ್ ಡೈಲಿ. ಕೆಲ್ಸ ಆಗದಾ ಆಗ್ಬಿಟ್ಟೆ ಮನೇಲಿ ಇದೀವಿ ಇದೀವಿ ಮಧ್ಯಾಹ್ನ ಆದ್ ತಕ್ಷ್ಣ ಮಕ್ಕೊ ಮಲ್ಕೊಂಬಿಡದ್ ಬಿಡೋದು.
ಹ ಮಲ್ಕಾ ಅದು ಮಲ್ಗಕ್ ಟೈಮ್ ಮತ್. ಸಿಗಲ್ಲ ಬಿಡು ಮತ್ ಇನ್ನೇನ್ ರಾತ್ರಿ ಆರಾಮಾ ಮಲ್ಕೊಂಡ್ರಾಯ್ತ ಆಯ್ತ್ ಅಂತ ಅನ್ಕೊಂಡ್ ಮಲ್ಗ್ ಬಿಡ್ತಿವಿ.
ಹಾ ಮತ್ ಸಾಯಂಕಾಲ ಅದ್ ತಕ್ಷಣ ಮತ್ತ ಅದ ಕೆಲ್ಸ ಪಾತ್ರೆ .
ಹಾ ಅಯ್ಯೋ ಇನ್ನೇನ್ ಮಲ್ಗಿ ಇನ್ನೇನ್ ಮಲ್ಕೊ. ಹಾ ಮತ್ತ ಅಡಿಗೆ. ಆರಾಮಾಗಿ ಇನ್ನೇನ್ ಮಲ್ಕೊಂಡ್ ಸ್ವಲ್. ತ್ತು ಇದು ಮಾಡ್ಬೇಕು ಅನ್ಕೊತವಿ ಸ್ಕೂಲ್ ಎಲ್ಲ ಸ್ಕೂಲ್ ಕರ್ಕೊಮ್ ಬರಕ್ ಹೋಗ್ಬೇಕಾ. ಅಲ್ಲೇ ಕಾಲ್ ಗಂಟೆಗ್ ಮತ್ ಟೈಮ್ ಹೋಗ್ಬಿಡುತ್ತೆ ಬಂದು ಮತ್ತೆ ಅವ್ರಿಗೆ ಏನ ತಿನ್. ತಿನ್ನಕ್ಕೆ ಕೊಡು ಮತ್ತೆ ಸ್ವಲ್ಪೊತ್ ಆಟ ಆಡ್ತಾರೆ ಅವಾಗ ಆ ಗ್ಯಾಪಲ್ಲಿ ಬೇರೆ ಏನ್. ಏನಾದ್ರೂ ವರ್ಕ್ ಮಾಡ್ತಿರ್ತೀವಲ್ಲಾ.
ಹಾ.
ಮತ್ ಮನಲ್ಲ ಸಪ್ರೇಟ್ ವರ್ಕ್ ಮಾಡ್ತಿದ್ರಾ ಅದನ್ನ ಅದಕ್ಕೂ ಟೈಮ್ ಹೋಗುತ್ತೆ. ಆಮೇಲ್ ಮತ್ತೆ ಓದ್ .
ಸ್ಕೂಲ್ಗೋ ಹೋಗಿ ಬಂದಿರ್ತಾರೆ ನನಗೆ ಅದ್ ಓದ್ಸು ಇದು ಓದ್ಸು. ಒಬ್ರು ಒಂದೊದ್ಸು ಅಂದ್ರೆ ಇನ್ನೊಬ್ರು ಇನ್ನೊಂದ್ ಓದ್ಸು ಅಂತಾರೆ. ನಮ್ಗೊ ಹ ಹಾ.
ಮಾಡ್ಸಬೇಕು ನಮ್ ನಾವು ಓದ್ ಓದ್ಬೇಕಾದ್ರೆ ಎಲ್ಲಾ ಸಿಲೆಬಸ್ ಒಂದೆ ತರ ಇತ್ತು ಈಸಿ ಆಗ್ ಹೇಳ್. ಕೊಡೊದ್ ಈಗೆಲ್ಲಾ ಸಿ ಬಿ ಎಸ್ ಸಿ ಸಿಲೆಬಸ್ ಎಲ್ಲ ಅನ ಹೇಳ್ಕೊಡಕೆ ಟೈಮ್ ಸಿಗಲ್ಲ ಅವ್ರ್ಗೆ
ಹೌದ ಹೌದು.
ಅವೆಲ್ಲ ಕೂತ್ಕೊಂಡ್ ನಾವೇ ಬರಸ್ಬೇಕು ನಾವೇ ಓದುಸ್ಬೇಕು ಅವ್ರಾಗ ಅವರೇ.
ಹ್ಮ ಅವಂದ ಚಿಕ್ಕ ಮಕ್ಳಾಗ್ತಾರಲ್ವಾ ಸೋ ಇನ್ನು ಬರೆಯೋದಕ್ಕೆ ಕಂಫರ್ಟಬಲ್ ಆಗಾದ
ಕೆ ಜಿಗೆಲ್ಲಾ ಎಷ್ಟೊಂದು ಕೊಟ್ಟ ಬಿಡ್ತಾರಪ್ಪಾ. ಸಣ್ ಸಣ್ ಮಕ್ಕ್ಳಿಗೆಲ್ಲಾ ಒಂದೇ ಸತಿ.
ಸುಮಾರ್ ವರ್ಕ್ ಅವ್ರ್ಗೆ ಜಾಸ್ತಿ ಕೊಡ್ತಾರೆ ಚಿಕ್ಕ ಮಕ್ಳಿಗೆನೆ.
ಶ ಅಂದ್ರೆ ಜನ್ರೇಷನ್ ಸ್ಪೀಡ್ ಇತಾರ ಮತ್ತೆನ್ ನೇಲಾಪಾಪ ಸ್ಪೀಡ್ ಸ್ಪೀಡಾಗ್ ಕಲಸ್ಕೊಳ್ತೊ. ತರೆ
ಹಾ
ಬಟ್ ಅಲ್ಲಿ ಓದ್ಕೊಂಬಂದಿರ್ತಾರೆ ನಾವು ಏನಲ್ಲ ಇಲ್ಲಿ ಚಲ
ನಮ್ಮಲ್ಲಿ ಬರಿಸ್ ಓ ಮ ಮಕ್ಳಿಗ್ ಅವ್ಗ್ ಓದ್ಸ್ಕೊಂತಾ ಕುಂತ್ರ ನಮ್ಗ್ ಟೈಮ್ ಹೋಗಾದಾಗಲ್ಲ ಮತ್ ಅಡ್ಗೆ ಮಾಡ್ಬೇಕು. ಹೊಲ್ಗ ಹೊಲಕ್ ಹೋದ್ರ ಬಂದ್ ಬಂದ ಅವ್ರಿಗೆ ಟೀ ಮಾಡ್ಕೊಡ್ಬೇಕ ಅವ್ರಿಗ್ ಸ್ನಾಕ್ಸ್ ಕೊಡ್ಬೇಕ. ಅವ್ರ ಕೆಲ್ಸ ಮಾಡ್ಬೇಕ್ ಮತ್ ಆಮ್ಯಾಲಿ ಸಾಯಂಕಾಲ ನಮ್ದ್ ಹಿಂಗೆ ಹೊಲ್ ಹಳ್ಳಿ ಕಡೆ. ನಮ್ ಡೈಲಿ ರುಟೀನೆ ಈ ತರ ಇರುತ್ತೆ ಬೆಳಿಗ್ಗೆಯಿಂದ ಸಾಯಂಕಾಲದ್ವರ್ಗೂ ಬರಿ ಕೆಲ್ಸ ಕೆಲ್ಸ ಅದಂದೆ ದನ ಕರ್ಗಳು ಬೇರೆ ಇರ್ತಾವ ಅವ್ರಿಗ್ ಮೇ ಅದಕ್. ಮೆ ಹಾಕ್ಬೇಕು ನೀರು ಕುಡಸಬೇಕು. ಅವಳೇ ಸ್ನಾನ ಮಾಡಿಸ್ಬೇಕ ಇದು ನಮ್ ಡೈಲಿ. ಡೈಲಿ ಅಭ್ಯಾಸ ದನಕರಗಳಿಗೆ. ಎತ್ತಂತ ಎತ್ತುಗಳಿದ್ದಾವೆ ಅವು ಅಂತೂ ಹೊಲ್ಕ್ ಹೋಗತಾವೇ. ಎಮ್ಮೆ ಮತ್ತ ಆಕಳ ಅವು ಒಲಕ್ಕ್ ಹೋಗಲಲ್ಲ ಆವ್ಕ್ ತಂದ್ ಆಕ್ತಿನಿ. ತರ ಹಂಗಾಗಿ ಅವುಗಳಿಗೆ ಸ ಮೇವ ಹಾಕ್ಬೇಕ ನೀರ್ ಕುಡಸ್ಬೇಕು ಈತರ. ಹಾ ಬಟ್ ನಮ್ಮಲ್ಲಿ ಯಾಕ ಅಂತ ಇಟ್ಕೊಳಲ್ಲ ಒಂದೊಂದ್ ದಿನ ಬರ್ತಾರೆ. ಆಳಗಳ ತಗೋ ಆಳಗಳನ್ ಕರ್ಕೊ ಬಂದಾಗ ಅವ್ರ ಮಾಡ್ತಾರೆ. ಇಲ್ದ ಟೈಮಲ್ಲಿ ನಾವ ಮಾಡಬೇಕ ನಮ್ತ್ ಅದೊಂದ ಕೆಲಸ ಎಕ್ಸ್ಟ್ರ ಆಗ್ಬಿಡತ್ತ.
ಅಲ್ಲ ಅದೇ ಅದ್ ನೋಡ್ಕೊಳಕೆ ಒಬ್ರು ಬೇಕಲ್ ಅವ್ರ ಚಾಕ್ರರಿ ಮಾಡಕ್. ಕ್ಯಾಮೆರಾ ಬೇಕಪ್ಪಾ.
ಬೇಕು ಆದ್ರೆ ಅವ ಹೊಲಗಡೆ ಹೋಗ್ಬಿಟ್ಟಿರ್ತಾರಲ್ಲ.
ಆದ್ರೂ ಹೆಂಗಂದ್ರೆ ಇಡೀ ದಿನ ಅವ್ರಿಗೆ ಅದ್ರದ್ದೇ ನೋಡ್. ಕಳೋರಿಗೆ ಅದನ್ನೇ ನೋಡ್ಕೊಳ್ಳೋರಿಗೆ ಏನು ಊಟ ತಿಂಡಿ. ಕರೆಕ್ಟಾಗ್ ಕೊಡ್ರೆ ಆರಾಮಾಗ್ ಅದನ್ನೇ ಕೆಲ್ಸ ನೋಡ್ಕೊಳ್ತಾರೆ ನೋಡ್ಕೊಳದ್ ಬಿಟ್ ಮತ್ತೆ ಬೇರೆ. ತಮ್ಮನೇಲೂ ತಾವ್ ಇಡೀದಿನ ಪಾಪ ಕೆಲ್ಸ ಮಾಡ್ಕೊಂಡ್ ಅದು ರೋಟಿನೂ ಇದು ಮತ್ತೆ. ಸರಿ ಹೋಗಲ್ಲಾ ಅವ್ರ್ ನೋಡ್ಕೊಳಕ್ಕೆ ಹೌದಾ.
ಹೌದು ಸರಿ ಹೋಗಲ್ಲ ಆರನ ನಮಗದ್ ಅಭ್ಯಾಸ ಆಗ್ಬಿಟ್. ಷ್ಟೆನ್ ನಮ್ಗ ಅದ್ ಮಾಡೋ ಕೆಲ್ಸ್ದ್ಲ್ಅದು ಒಂದು ಆ್ಯಡ್ ಆಗ್ಬಿಟ್ಟಿರುತ್ತೆ ಅಷ್ಟೇ.
ಹಾ ಅದೇ ಅದೇ ಹಾಗೆ ಹಾಗತ್
ಮತ್ತೆ ನಾವ ಇದ್ದಂಗೆ ಅವು ಅಲ್ವಾಪ್ರಾಣಿಗಳು ಮತ್ತ್ ನಾವೇನೋಡ್ಕೋಬೆಕದನ್ನಾ.
ಅಯ್ಯೋ ವಿಂದ ಮತ್ತೆ ಲಾಭ ಪಡ್ಕೊಳ್ತೇವ ಅಂದಕ್ ಪಾಪ ಅವನುನು ಚೆನ್ನಾಗೇ ಇರ್ಬೇಕ್.
ಹ್ಮಾ ಅದಲ್ದೆ ನಮ್ಗಲ್ ನಮ್ಮ ಮನಲಿ ನಾಯಿ ಮರಿ ಬೇರೆ ಇದಾವ ನಾಯಿ ಮ. ಬೇಕೆ ಬೇಕು ಅವುಗಳಿಗೆ ಮತ್ ಬೇರೆ ಊಟ ಮಾಡ್ಬೇಕ.
ಹಾ ನಾವ ಜೊತೆಗಿದ್ರೆ ದಿನ ಟೈಮ್ ಪಾಸ್ ಆಗಿ ದಿನ ಕಳೆದಗೊತ್ತ.
ಅದರ ಜೋತೆ ಸ್ವಲ್ಪ ಆಟಾ ಆಡ್ತಿವಾ ದಿನ ಹ ಬೆಕ್ಕು ಮತ್ತೆ ಇವಾಗ ಬೆಕ್ಕ್. ತಗೊ ಬಂದಿದ್ದಾರೆ ಹೊಸದಾಗಿ ಇಸ್ಟ್ ದಿನ ನಾಯಿ ಮರಿ ಇತ್ತು ಈಗ ಅದ್ರ ಜೊತೆಗೆ ಬೆಕ್ಕೊಂದ ಯಾಡ್ ಮಾಡಿದ್ದಾರೆ ಹಿಂಗ ಅದ್ರ ದಿನ ನಾಯಿ ಜೊತೆಗೆ ಆಟಾ ಆಡ್ತಿದ್ವಿ ಇವಾಗ ಬೆಕ್ಕಿನ ಜೊತೆ ಆಡ್ತೀವಿ ಎರಡು ಅನಸ್ತು ಇವಾಗ ಅದ್ರಲ್ ಜೊ ಅದ್ರಲ್ಲಿ ಮತ್ ಟೈಮ್ ಹೋಗೋದು ಗೊತ್ತಾಗಲ್ಲ
ಹಾ ಅದೇ ಅಪ್ಪಿ ಅಂಗೇ ಅದ
ಅಂದ್ರೆ ನಾವ್ ಅಷ್ಟೇ ಇರ್ತಿವಲ್ಲಾ ಮನೆಲಿ ಇವಾಗ ಕಾಲೇಜ್ ಎಲ್ಲಾ ಹಂಗಾಗಿ ಬೇಜಾರ್ಗತ್ತೆ ಅಂತ ಮತ್ತೊಂದ್ ಬೇರೆ ತಗೊಂಡ್ಬಂದಿದ್ದಾರೆ ಇವಾಗ
ಹಾ ಕಾಲೇಜು, ಸ್ಕೂಲ್ಗಳಿಗ ಹೋಗವಾಗ ಹೊರ್ಗಡೆ ಕೆಲ್ಸಕ್ಕ ಹೋಗ್ ಬಂದವರಿಗೆ ಮನೇಲಿ ಯಾವಾಗ ಇರ್ತವಪ್ಪಾ ಅನ್ಸುತ್ತೆ ದಿನಾ ಕಳೆದ್ಗು ಅವ್ರರಿಗೂ ಗೊತ್ತಾಗಲ್ಲ ಇದು ನಮಗ್ ಮನೇಲಿ ಇರೋರಿಗೆ ಎಲ್ಲಾದ್ರೂ ಹೋಗ್ಬೇಕು ಇವತ್ತು ಮತ್ತ ಏನಾದ್ರು ಮಾಡೋಣ ನಾಳೆ ಏನಾದ್ರು ಮಾಡೋಣ ಪರ್ಸನಲ್ ಕೆಲ್ಸ ಅನ್ಕೊಂಡ್ ಆಗದೇ ಇಲ್ಲ ಅವು ಮನೆ ಕೆಲ್ಸನೇ ಹೋಗ್ತಾವ ದಿನ ಪೂರ್ತಿ
ದಿನಪೂರ್ತಿ ಮನೆ ಕೆಲ್ಸಾನೇ ಇವಾಗ ನಮಗಂತೂ ಪುರ್ಸುತ್ತೆ ಇಲ್ಲ ದಿನಪೂರ್ತಿ ಮನೆ ಕೆಲ್ಸ ಮಾಡ್ಬೇಕ್ ದಿನ್ನಾನು ಅದೇ ಕೆಲಸ ಅದೇ ಪಾತ್ರೆ, ಅದೇ ಕಸಗು ಡಸೋದು ಅದೇ ಸ್ನಾನ ಮಾಡ್ಸೋದು ದಿನ್ನ ಇದಾಗಗ್ಬಿಟ ಬೋರ್ ಆಗ್ಬಿಟ್ರಿತೆ ನಮ್ಗೆ ಈ ಮನೆಲಿ ಅದು ಇದು ಇವಾಗ ಅದನ್ನೇ ಮಾಡ್ಬೇಕು ಅಂತ ಕಾಲೇಜ್ ಹೋದ್ರ ಹಂಗಿರಲ ಒಂದ್ ಕೆಲ್ಸ ಮಾಡಕೊಂಡು ಇನ್ನೊಂದ ಕೆಲ್ಸ ಬಿಟ್ಟೋಗ್ತೀವಿ ಇದ್ದೋರು ಮಾಡ್ಕೊಂತಾರೆ
ಹಾ
ಬಟ್ ಇವಾಗ ಅಂಗಲ್ಲ ಇವಾಗ ನಾವ್ ಕೆಲ್ಸ ನಾವ ಮಾಡ್ಲೇಬೇಕು
ಹಾ ಅಂದ್ರೆ ಒಬ್ರಿಗ್ ಒಬ್ರ ಏನಾದ್ರು ಯಾರೇ ಜೊತೆಗಿದ್ರರು ನಮ್ ನಮ್ ಕೆಲ್ಸ ನಾವೇ ಮಾಡ್ಬೇಕಲ್ಲ ಅಪಿ ನಮ್ದು ನಮ್ದ ರೊಟ್ಟಿ ಪೂರ್ತಿ ಮುಗಿಸ್ಕೊಳ್ಳೇಬೇಕಲ್ಲ ಡೈಲಿ
ನಮ್ದ್ ಮಾಡ್ತಿವ ಅಕ್ಕಾ ಅಂದ್ರ ಮನೆಂದ ಅಂತೂ ಮಾಡ್ಲೇಬೇಕು ಅನಿವಾರ್ಯ ಏನು ಮಾಡಕ್ ಆಗಲ್ಲ ಬಟ್ ಕಾಲೇಜಗಿಂತ ಹೊಂಟ್ರೆ ಒಂದ್ ಕೆಲ್ಸ ಮಾಡಕೊಂಡು ಇನ್ನೊಂದ್ ಕೆಲ್ಸ ಬಿಟ್ಟ ಹೋಗಿರ್ತಿವಿ ಸೊ ಅದನ್ನ ಮಾಡ್ ಮತ್ ಮನೇಲಿ ಇದ್ದಾಗಂತೂ ಹಾ ಮಾಡಕ ಬೇಕಾ
ಹ
ಹಾ ಅಂತ ಅವ್ರಗ್ ಹೆಲ್ಪ್ ಆಗ್ಬೇಕು ಹಾಂಗದ್ರೆ ನಮ್ ಹಳ್ಳಿ ಕಡೆ ರೊಟ್ಟಿ ಅಂತೂ ಡೈಲಿ ಬೇಕು ರೋಟ್ ರೊಟ್ಟಿ ಮಾಡ್ಬೇಕು ಅದಕ್ ಪಲ್ಯ ಮಾಡ್ಬೇಕು ಅನ್ನ ಸಾಂಬಾರ್ ಮಾಡ್ಬೇಕು
ಹಾ
ಎಲ್ಲದೂ ನಮ್ಗ ಟೈಂ ಸಿಗಂಗಿಲ್ಲ ಅದ ಎಲ್ಲಾ ಮಾಡಿಯೋ ಮತ್ ಹೊಲಕ್ ಊಟ ಕಟ್ಟಬೇಕು ಅನ್ನೋರಳ ಒಂದು ಗಂಟೆ ನಾ ಒಂದ್ ಗಂಟರ ಎರಡ್ ಗಂಟೆ ಆಗ್ಬಿಟ್ಟಿರ್ತೆ ಅವ ಊಟ ಟೈಮ್ ಆಗಿರತ್ತೆ
ಹಾ ಅಲ್ಲ ಅವ್ರಿಗೆ ಕೊಟ್ ಕಳ್ಸ ನೀ ಉಂಡು ಮಲ್ಕೊಂಡೇದ್ದು ಮತ್ತೆ ಪಾತ್ರೆಗೀ ಇದ್ರೆ ಅದನ್
ಹಾ ಮಲ್ಕಟ್ರೆ ನಿದ್ದೆ ಅಂದ್ರೆ ಮಲ್ ಅದು ಇಲ್ಲಾಂದ್ರೆ ಈದವಲಕ್ಕ ನಾಯಿ ಮರಿಬೆಕ್ಕು ಇದ್ರ ಜೊತೆ ಆಟ ಆಡ್ಕೊಂಡ ಕೂತಗೊಂಡ್ರೆ ಅಲ್ಲಿಗ್ ಅಲ್ಲಿಗ್ ಟೈಮ್ ಹೋಗ್ಬಿಡತ್ತ
ಹಾ
ಮತ್ತ ಸಾಯಂಕಾಲದದ್ದು ಮತ್ತೆ ಅದ ಕೆಲ್ಸ ಪಾತ್ರೆ ಕಸ ಗುಡ್ಸು ಇದ ಕೆಲ್ಸ ಹೋಮ್ ವರ್ಕ್ ಮಾಡ್ಸು ಹೊಲಕ್ ಹೋದವ್ರಿಗೆ ಒನ ಟಿ ಮಾಡಕೊಡು ಹಾ ಇದೇ ಆಗ್ಬಿಟ್ರತ್ತೆ
ಮತ್ ಪಾಪ ಹೊರಗ ಅವ್ರ ದುಡಿಯಕ್ ಹೋಗ್ತಾರಲ ಅವ್ರ ಅವ್ರಿಗೂ ಹೊಲ್ದದಲ್ಲಿ ಹೆಂಗ್ ಟೈಮ ಹೋಗುತ್ತ ಗೊತ್ತಾಗಲ್ಲ ನಮಗ್ ಮನೆಲಿ ಟೈಮ್ ಹೋಗೋದ ಗೊತ್ತಾಗಲ್ಲ
ಹೊರಗಡೆ ಕೆಲಸ ಮನೇಲಿರ್ ಮನೇಲಿ ಇರಕ್ ಇಷ್ಟ ಮನೇಲಿ ಕೆಲ್ಸ ಮಾಡರ್ ನಮಗೆ ಹೊರಗಡೆವು ಎಲ್ಲಾದ್ರೂ ಒಂದ್ ಸ್ವಲ್ಪ ಹೂಗ್ಬದ್ರುನು ಅಯ್ಯೋ
ಅದೇ ಇವತ್ ಸ್ವಲ್ಪ ಟೈಮ್ ಸಿಕ್ತು ಅಂತ ನಾವು ಹೊಲ್ಗ ಹೊಲ್ ಕಡೆ ಹೋಗಿ ಹಂಗ ಹೋಗ್ ಬಂದ್ಬಿಟ್ರಿ ನಮ್ ಹೊಲ್ ಕಡೆನೆ ಹೋಗ್ಬ ಬಂದ್ವಿ. ಇವತ್ತೇ ಏನೋ ಟ್ಯಾನ್ ಡೈಲಿ ಹೋಗಾಗಲ್ಲ ಅಪರೂಪಕ ಟೈಮ್ ಸಿಗ್ಗಾದಾಗ ಹೋಗಿ ಬಂದಿರ್ತೀವಿ.
ಹಾ ಅದೇ ಅದೇ.
ಡೈಲಿ ಮತ್ತ್ ನಮ್ಗೆ ಹೋಗಕ್ ಆಗಲ್ವಲ್ಲ ಡೈಲಿ ಮನಲಿ ನಮ್ ಕೆಲ್ಸ ಮುಸ್ಕೋಳ್ಗಗ್ ಇಷ್ಟ ಈಟೈಮ ಆಗ್ಬಿಟ್ಟಿರುತ್ತೆ ಸಾಯಂಕಾಲದ ಹೊ ಅವ್ರ್ದು ಇಷ್ಟೊತ್ತಿಗೆ ಬಂದ್ಬಿಡ್ತಾರೆ ಮತ್ ಅವ್ರ ಟೀ ಮಾಡ್ಕೊಡ್ಬೇಕು ಇಲ್ಲ ಅವ್ರಗ ಏನ್ರು ಬೇಕ್ರ ಚಿರ್ಮುರಿ ಅವ್ಲಕ್ಕಿ ನೋ ಸ್ನಾಕ್ಸ್ ಮಾಡ್ಕೊಡ್ಬೇಕು. ಅಷ್ಟ್ರೊಳಗೆ ಅವ್ರ್ ಮಾಡಕೊದ್ರಲ್ಲಿ ಮತ್ತ್ ಊಟ ಟೈಮ್ ಆಗಿರತ್ತೆ ಮತ್ ಅಡ್ಗೆ ಜೋಡಿಸ್ಬೇಕು.
ಹಾ ಊಟ ಮಾಡಿ ಎತ್ನ ಆಗಿ ಕರೆಕ್ಟ್ ಮಲ್ಗದ್ ಕನೆ ಡೈಲಿ ಹನ್ನೊಂದು ಗಂಟೆ ಆಗುತ್ತೆ.
ಹಾ ಹನ್ನೊಂದು ಗಂಟೆ ನಮ್ದಂತೂ ಡೈಲಿ ಹನ್ನೊಂದು ಇಲ್ದ ಯಾರು ಮಲ್ಗದೇ ಇಲ್ಲ. ಮತ್ತೆ ಬೆಳಗ್ಗೆ ಬೇಗ ಎದಳ್ಬೇಕು.
ಅದು ಸ್ಕೂಲ್ ಇದ್ರೆ ನಾನಾಂತೂ ಆರು ಗಂಟೆ. ಅದು ಭಾನುವಾರ ರಜಾ ಸಿಕ್ಕ್ರೆ ಮಾತ್ರ ಏಳು ಗಂಟೆ ಏಳುವರೆ ತನಕ ಮಲ್ಕೊ ಬೋದು ನಾನು. ಇಲ್ಲಾ ಅಂದ್ರ ಡೈಲಿ ಅಯ್ಯೋ ಮಾತ್ತ ಬಾ ಕಲ್ಪಕಲ್ಲ ಪ್ರೆಶಪ್ ಮಾಡ್ ಹಬೇಕಲ್ಲ ಹಾ ರಜಾ ಕೊಟ್ರೆ ನಮಗ್ ಹಬ್ಬ ಅವ್ರಿಗಿಂತ ನಾವು ಜಾಸ್ತಿ ಖುಷಿ ಪಡಡ್ಬೇಕು.
ಅಂದ್ರೆ ಮತ್ ನಮಗ್ಗೆ ಡೈರಿ ಕೆಲ್ಸ ತಪ್ಪ ಕೊಟ್ರಲ್ಲ ಒಂದಿನ ನಾದ್ರು ಅಂತ ನಾವು ಖುಷಿ ಪಡ್ಬೇಕು.
ಹಾ ಸ್ವಲ್ಪ ಒಂದ್ ಅರ್ಧ ಗಂಟೆ ಜಾಸ್ತಿ ಮಲ್ಕೊಬೊದಲ್ಲಪ್ಪಾ ಅಂತ ಅನಿಸ್ತಾ ಇರ್ತದ ಅವ ಹ ಹಾಗೆ.
ಅವ್ರ ಭಾನುವಾರ ರಾಜ ಸಿಕ್ರೆ ಅವ್ರಿಗೆ ಆಟ ಆಡೋದಕ್ಖುಷಿಗತ್ತೆ ನಮ್ಗ್ ಕೆಲಸ ತಪ್ಪತ್ತಲ್ಲಾ ಒಂದ್ ಹತ್ತು ಅಂತ ನಮ್
ಹ ಕೆಲ್ಸ ತಪ್ಪುದ್ರ ಅಯ್ಯೋ ಮನೇಲಿ ಇದ್ರೆ ಕಮ್ಮಿ ತಲೆ ತಿಂತಾರ ಆ ತಲೆ ನಿಂತ್ ಕಾಯ್ ಬಿಡ್ತಾನ ಮನೇಲಿ ಇಡೀ ದಿನ ಮ ಕೂಲಿಗ್ ಹೋದಾಗ ಸ್ವಲ್ಪ ಶಾಂತಿ ಮನೆ.
ಹೌದು ಇಲ್ಲ ಅಂದ್ರೆ ಗದ್ಲ ಗದ್ಲ ಆಗ್ಬಿಡತ್ತೆ ಮನೆ. ದಿನ ಇರೋ ಶಾಂತಿಗೂ ಭಾನುವಾರಗು ಒಂದ್ ಗದ್ಲಕ್ಕು ನಮ್ಗ ಸಾಕ್ ಸಾಕ್ ಹೋಗ್ಬಿಡೆ
ಹಾ ಅವಾಗ ಅವಾಗೂ ಸಹಿತ ಭಾನುವಾರ ನ ಟೈಮ ಗೊತ್ತಾಗಲ್ಲ ಯಾಕಂದ್ರೆ ಮಕ್ಳು ಅದು ಇದು ಕೇಳೋದು ಇ ಅವ್ರಗ ಏನಾದ್ ಕೊಡದು ಮತ್ತ ಓದಸೋದು ಆಟ ಆಡ್ಸೋದು ಇಲ್ಲ ಪಾರ್ಕಗ್ ಕರ್ಕೊಂಡ್ ಹೋಗೋದು. ಮನೇಲಿ ಇದ್ರೆ ಎಲ್ಲಾದ್ರೂ ಕರ್ಕೊಂಡ್ೋಗಿ ಕರ್ಕೊಂಡ್ ಹೋಗ್ರಿ ಹಾ ಕರ್ಕೊಂಡ್ ಹೋಗ್ರಿ ಕರ್ಕೊಂಡ್ ಹೋಗ್ರಿ ಅಂತಾರ ಅವ್ರಗೆ ಎಲ್ಲಾರ ಮತ್ ಕರ್ಕೊಂಡ್ ಹೋಗ್ರಿ ಬಂದ್ ಮತ್ತೆ ಅಡ್ಗೆ ಗಿಡ್ಗೆ ಮಾಡಿ ಊಟ ಮಾಡಷ್ಟಲ್ಲ ದಿನ ಕಳಿಯೋದು ಒಟ್ಟು ಡೈಲಿ ಹೆಂಗ್ ಕಳಿಯುತ್ತ ಅನ್ನೋದೇ ಗೊತ್ತಾಗಲ್ಲ.
ಇ ಚದೆ ಮತ್ತ ಕೆಲ್ಸ ನಮಗ್ ಇರವೇ ಇವು ಡೈಲಿ ಮಾಡ್ಲೇಬೇಕು ಈ ಕೆಲ್ಸ ಮಾಡ್ದ ಇರಕ್ಕೆ ಆಗದಲ್ಲ.
ಕೆಲ್ಸ ಬಿಟ್ ಅದರ್ವೈಸ್ ನಾವ್ ಟೈಮ್ ಕೊಡ್ಂತೀವಿ ಅಂದ್ರೆ ಟೈಮ್ ಸಾಕತಿಲ್ಲ.
ಸಾಕಾಗಲ್ಲ ಈ ಟ್ವೆಂಟಿ ಫೋರ್ಸ್ ಇದೆ ಇನ್ನೊಂದ್ ಅವರ್ ಜಾಸ್ತಿ ಕೊಟ್ರೆ ನಮ್ಗೆ ಸಾಕಾಗೋದಿಲ್ಲ ಟೈಮ್.
ಹ ಅದೇ ಅದು ನಮೀಗಂತ ಸ್ಪೆಷಲ್ ಕೊಡ್ಬೇಕು.
ಹಾ ಅದ್ನ್ ಯಾರ್ ಕೊಡ್ಬೇಕ್ ಕೊಡೋದಿಲ್ಲ ಅವ್ರು ಯಾರು.
ಹ್ಮ್ ನಾವೇ ಮಾಡ್ಕೋಬೇಕು. ಕಷ್ಟ ಇಡೀ ದಿನ್ದದಲ್ಲಿ ಎಲ್ಲ ಒಂದೊಂದ್ ಏಜಿಗೆ ಒಂದೊಂದ್ ತರ ಫ್ರೀ ಇರ್ತೀವಿ ಬಟ್ ಅವಾಗ ಏನು ಹೋಗ್ತಾ ಹೋಗ್ತಾ ತಿಳಿವಳಿಕೆ ಬರುತ್ತಾ.
ಹೋಗ್ತಾ ಹೋಗ್ತಾ ತಿಳಿಕೆ ಬಂದಂಗೆ ಜವಾಬ್ದಾರೀನು ಜಾಸ್ ಆಗತ್ತಲ್ಲಾ ಸೋ ನಮಗ್ ನಮ್ ಟೈಮ್ ಕೊಟ್ಕೊಳ್ಳೋದು ಕಡಿಮೆ ಆಗ್ಬಿಡುತ್ತೆ ಅವಾಗ.
ಹ ಟೈಮ್ ಕಡಿಮೆ ಆಗ್ಬಿಡುತ್ತೆ ಏನು ಕಾಲೇ ಈಗ ಮದ್ವೆಗ್ ಮುಂ ಚೆ ಟೈಮ್ ಸಿಗಕು ಮದ್ವೇ ಆದ್ಮೇಲೆ ಟೈಮ್ ಸಿಗಕು ಬಹಳ ಇದು ಡಿಫ್ರೆನ್ಸ್ ಇದೆ.